ಹಲೋ ಬೆಳಗಿನ ಶುಭೋದಯಗಳು ಹಾ ಕೇಳಿಸ್ತಿದೆ ಬೆಳಗಿನ ಶುಭೋದಯಗಳು
ಶುಭರಾಂಗೆ
ಹಾ ತಿಂಡಿ ಆಯ್ತಾ
ಆ ತಿಂಡಿ ಆಯ್ತು ನಿಮ್ದು ಆಯ್ತಾ ನಾನೂ ಚೆನ್ನಾಗಿದ್ದೀನಿ ಹ ಚೆನ್ನಾಗಿದ್ದೀನಿ ಚೆನ್ನಾಗಿದ್ದೀನಿ
ಹಾ ಏನ್ ಮಾಡ್ತಿದ್ದೀರಾ
ಅ ಸ ನೀ ಎಂಬತ್ತೈ
ಹ ನಾವು ಕುಂತಿದ್ವಿ
ಹ
ನನ್ಗೆ ಕುಂತಿದ್ವಿ ಆ ಹೇಳ್ಬೇಕು ಮತ್ತೆ ನಿಮ್ಮ ಪರೀಕ್ಷೆ ಎಲ್ಲ ಮುಗೀತಾ
ಮಲ್ಲ
ಪರೀಕ್ಷೆ ಎಲ್ಲ ಮುಗೀತಾ
ನಂಗೆ ಎಲ್ಲಾ ಪರೀಕ್ಷೆಗಳೂ ಮುಗಿತಾ ಬಂತು ನಿಮ್ದು ಪರೀಕ್ಷೆ ಹೆಂಗ್ ಬರಿತಿರಿ ಮುಗಿತಾ
ಮುಗೀತಾ ಬಂದಿದೆ ಚೆನ್ನಾಗೆ ಬರ್ದಿದೀವಿ ನೀವು?
ನಾನ್ನ ಬರ್ ಎಲ್ಲಹಿತ ಬರ್ತೇನೆ
ಹೌದಾ ಮತ್ತೆ
ಹಾಯ್ ಹ ಆಸಂ
ಹೌದು ಈ ನಡುವೆ ಇಲ್ಲಾದ್ರೂ ಪ್ರವಾಸ ಹೋಗಿದ್ರಾ
ಸಮಸ್ಯೆ ಗಳು. ಬತ್ತ್ ದೇವಸ್ಥಾನಕ್ಕೆ ಹೋಗಿದ್ದಿದ್ದೆ
ದ
ತುಂಬಾ ಚೆನ್ನಾಗಿತ್ತು ದೇವರಮನೆ ಹ್ಮ
ಹೌದು
ಹ್ಮ್ ಮತ್ತೆ ಏನೇನು ಹೊಸ ವಿಷ್ಯ
ಮ ಹೌದು ನಮ್ಮ ಊರು ಪದಲ್ಲಿ ಒ ಒಳಗಡೆ ಎಲ್ಲೆ ಕಲೇ ಒಂದು ಬೆಟ್ಟದ
ಹ ಹಾ
ಒಂದು ಐದಾರ ಎಕರೆ ಒಂದು ಐದು ಮತ್ತೆ ಐದಾರ ಎಕರೆ ಏನೋ ಇರುತ್ತಂತೆ ದೇವಸ್ಥಾನ ಫುಲ್ ಎಲ್ಲಾ ಏನ್ ಮಾಡಿದಾರಂದ್ರೆ ಕಲ್ಲಿನಲ್ಲೇ ಕೆತ್ನೆ ಮಾಡಿರೋದು.
ಹೌದಾ
ಹಾ ಹೌದು ತುಮ್ ಸ್ ಶಿಲ್ ಅಂದ್ರೆ ಶಿಲೆ ಗಳ್ನ ತುಂಬಾ ಚೆನ್ನಾಗಿ ಕೆತ್ತನೆ ಮಾಡಿದ್ದಾರೆ ಅಲ್ಲಿ.
ಆ ಹಾ ಹಾ
ಅ ದೇವಸ್ಥಾನ ಒಂಥರ ಪ್ರತ್ಯೇಕವಾಗಿರುತ್ತೆ ನೋಡೋದುಕ್ಕೆ ಮತ್ತೆ ಮೊದ್ಲಿಗೆ ಯಾವ್ಯಾವ ಏನೇನ್ ಯೂಸ್ ಎಲ್ಲಾರೂ ಯಾವ್ದ್ಯದ್ ಬಳಸ್ತಿದ್ರು. ಊಟಕ್ಕೆ ಯಾವ್ ಯಾವ ತರ ಯಾ ಅಡಿಗೆ ಪಾತ್ರೆಗಳನ್ನ ಬಳಸ್ ತಿದ್ರು ಮತ್ತೆ ತಿನ್ನೋ ಪದಾರ್ಥಗಳ್ ಯಾವ್ಯಾವ್ಥರ ಇರ್ತಿತ್ತು. ಆ ತರದದೆಲ್ಲಾ ಅಲ್ಲಿ ಆ ತು ತುಂಬಾ ಭಾವಚಿತ್ರಗಳಲ್ಲಿ ಹಾಕಿದರೆ. ತುಂಬಾ ಚೆನ್ನಾಗಿ ಕಾಣ್ಸು ಚೆನ್ನಾಗಿ ಅನ್ಸುತ್ತೆ ಮತ್ತೆ ನೋಡಿದ್ ತಕ್ಷಣ ಓ ಹಿಂಗಿತ್ತ ಅನ್ನೋ ಭಾವನೆ ಬರುತ್ತೆ.
ಹೌದ ಅಷ್ಟು ಚೆನ್ನಾಗಿದ್ಯಾ?
ಹಾ ಹೌದು ಚೆನ್ನಾಗಿದೆ.
ಹಾ ಹ್ಮ ಹ್ಮ್ ಹ್ಮ
ನನಗೆ ತುಂಬಾ ಇ ಅ ಅಂದ್ರೆ ನೋಡೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ ಅಲ್ವಾ ಆ ತರದ್ದೆಲ್ಲಾ
ಹ್ಮ್ ಹೌದು
ಹ್ಮ ಮತ್ತೆ ಅಲ್ಲಿಂದ ಬರ್ಬೇಕ್ ಕಾದ್ರೆ ನಾವು ಒಂದ್ ಕೆರೆ ನೋಡಿದ್ವಿ ಅಲ್ಲಿ. ಆ ಕೆರೆ ಅದು ತುಂಬಾ ಚೆನ್ನಾಗಿದೆ ಅನ್ಕಟ್ಟು ಅ ತುಂಬಾ ದೊಡ್ಡದಾಗಿದೆ ಅನೆಕಟ್ ಟ್ಟು
ಹೌದಾ
ಹ ಹೌದು ಅಲ್ಲಿ ಏನು ಅಂದ್ರೆ ಮಳೆ ಬಂದು ತುಂಬಾ ಹರ ಹರಿಯೋ ಸಮಯದಲ್ಲಿ ಜಾತ್ರೆ ಮಾಡ್ತಾರಂತೆ.
ಆ ಹೊ ಕೆರೆ ತುಂಬ್ಲಿ ಅದಕ್ಕೆ ಜತ್ರೆ ಮಾಡ್ ಬರಂತ.
ತುಂಬ್ದು ಓ ಮನ್ ಅದೆ ಮಳೆ ಎಲ್ಲ ತುಂಬಾ ಜಾಸ್ತಿ ಆದ್ರೆ ಕೆರೆ ತುಂಬುತ್ ಲ್ವಾ ಅವಾಗಳ್ಳಿನ ಜಾತ್ರೆ ಮಾಡ್ತಾರಂತೆ
ಹಾ ಹ
ಚೆನ್ನಾಗಿರುತ್ತೆ ಅಂತ ಹೇಳಿದ್ರು ನಾವು ಅದು ಅದಕ್ ಮುಂಚೆ ಒಂದ್ಸಲ ಹೋಗಿದ್ದ ದ್ವಿವ್ಯಲ್ಲಿ ಕೆರೆಟ್ ತುಂಬಿದಾಗ ಜಾತ್ರೆ ಮಾಡಿದಾಗ ಅಲ್ಲಿ ತುಂಬಾ ನೀರಲ್ಲಿ ಲಾದೆ ಕೆರೆ ತುಮಿ ನೀರ್ ಅರಿತದ್ ಹರಿಯೋ ನೀರ್ ಹತ್ರ ಕುಂತು ಆಟ ಆಡೋದೆಲ್ಲ ತುಂಬಾ ಚೆನ್ನಾಗಿರುತ್ತೆ ತ್ತ
ಹೌದು ತುಂಬಾನೇ ಚೆನ್ನಾಗಿರುತ್ತೆ
ಹಾ ಅಲ್ಲಿ ಯಾವಾಗ ಕಾವಲುಗಾರರನ್ನು ಇಟ್ಟಿರ್ತಾರೆ ಅಂದ್ರೆ ಒಳಗಡೆಗೆ ಯಾರು ಜಾಸ್ತಿ ಒಳಗಡೆಗೆ ಹೋಗ್ಬಾರ್ದು ಆಚೆನೆ ಅಲ್ಲೇ ಆಟಾಡ್ಕೊಂಡ್ ಬರರ್ಬೇಕು ಯಾಕಂದ್ರೆ ಅದು ತುಂಬಾ ದೊಡ್ಡ ಕೆರೆ ಇದೆ ಹಾ ರಿ ಅಂತ ಹೇಳ್ತಿರ್ತಾರೆ ಅಂದ್ರೆ ಅ ಪುರಾಣ ಕಲ್ದಿಂದಲೂ ಇದ ಅಂತೆ ಅಂದ್ರೆ ಹೊಸ ನೀರಿಗೆ ಯಾರಾದ್ರು ಹೋದ್ರೆ ಒಬ್ರಾದ್ರು ಇದ ತಕ್ತಾರೆ ಆತರ ಹೇಳ್ತಿರ್ತಾರೆ ಅದರಿಂದ ಯಾರು ಅಷ್ಟ ರೆಂದು ಅಂದೆ ಒಳಗಡೆಗೆ ಕಲ್ಸಲ್ಲ ಚನಿ ಆ ಡ್ಕೊಂಡ ಹಂಗೆ ಹಿಂಗ ಬರ್ತಿರ್ತಾರೆ ಎಂಗಂದೆ ಅಣೆಕಟ್ಟೆ ಮೇಲೆ ಮೇಲಿಂದಾನೇ ಒಂದು ಊರ ಇದೆ ಆ ಊರಿಂದ ಇನ್ನೊಂದು ಊರ್ಗ್ ಹೋಗ್ಬೇಕಂದ್ರೆ ಆನೆಕಟ್ಟೆ ಮೇಲೆಯಿಂದಾನೇ ಹೋಗ್ಬೇಕು
ಓಹ ಅದ್ರ ಮೇಲೆ ನಡ್ಕೊಂಡ್ ಹೋಗ್ಬೇಕಾ
ಹಾ ಇಲ್ಲ ಬಸ್ಸು ಅ ಮತ್ತೆ ವಾಹನಗಳೆಲ್ಲ ಚಲಿಸುತ್ತೆ ಅಲ್ಲಿ ವಾಹನಗಳಿಂದನೇ ಹೋಗೋದು ಹ ಹ ದೊಡ್ಡದಾಗಿದೆ ಹ ದೊಡ್ಡದಾಗಿದೆ ಅಂದ್ರೆ ಅದ್ರು ಮೇಲೆಯಿಂದಾನೇ ಹೋಗ್ಬೇಕು ಕಕ ಕಡೆ ಅಂದ್ರೆ ಬರೋವರು ಆ ಊರಿಂದ ಈ ಊರಿಗೆಗ್ ಬರೋವರು ಈ ಊರಿಂದ ಆ ಊರ್ಗ್ ಹೋಗ್ಯವರೆಲ್ಲ ಅದ್ರ ಮೇಲೆಯಿಂದಾನೇ ಚಲಿಸಬೇಕು ಪ್ಪು ಅಂದು ಕೆರೆ ತುಂಬದಾಗ ಹಾಗಂತೂ ಅದ್ರ ಬರ್ತಿರ್ಬೇಕಾದ್ರೆ ತುಂಬಾ ಚೆನ್ನಾಗಿರುತ್ತೆ ಯಾಕಂದ್ರೆ ಕೆಳಗಡೆ ಎಲ್ಲ ನೀರ್ ಇರುತ್ತೆ ವಾಹನಗಳು ಬರ್ತಿದ್ರೆ ತುಂಬಾ ಚೆನ್ನಾಗಿರುತ್ತೆ ಅ ನೋಡೋದಕ್ಕೆ ಹೌದು ಬೇಸಿಗೆ ಕಾಲದ ಅಂದ್ರೆ ಸ್ವಲ್ಪ ಕಡಿಮೆ ಇರುತ್ತೆ ನೀರು ಅವಾಗ ಹಂಗಗೆನ್ ಅನ್ಸಂದ ತುಂಬಾ ತುಂಬಾ ಅನಸೋದಿಲ್ಲ ನೀರು ಈ ಮತ್ತೆ ಮಳೆಗಾಲದಲ್ಲೇ ತುಂಬಾ ತುಂಬಿರುತ್ತೆಲ್ವ ತುಂಬಾ ಚೆನ್ನಾಗಿ ಅನಿಸುತ್ತೆ
ಹ್ಮ್ ಹ್ಮ್
ಅದು ತುಂಬಾ ದೊಡ್ಡ ಕೆರೆ ಇದೆ ಅಂದ್ರೆ ಎಲ್ಲಿಗೆ ಅಂತ ಆಗಿದೆ ಅಂತ ಅನ್ ನಮ್ಗೆ ಕಾಣಸೋದಿಲ್ಲ ಬಟ್ ನೋಡೋದಕ್ಕಂದ್ರೆ ತುಂಬಾ ಚೆನ್ನಾಗಿದೆ
ಖಂಡ ವ ಅಷ್ಟು ಕಣ ಕೆರೆ ಕಾಣಸುತ್ತಾ
ಹಾ ಹೌದು
ಹಷ್ಟು ದುಡ್ಡು ಕೆರೆ ನ
ಹಾ ಹೌದು ತುಂಬಾ ದೊಡ್ಡ ಕೆರೆ ಅದು
ಹ್ಮ ಹ್ಮ ಹ್ಮ ಹ್ಮ
ನೀವು ಮತ್ತೆ ಎಲ್ಲಾದ್ರು
ಹ್ಮ ನನು ಕೆರೆ ಅಂತ ಇಲ್ಲ ಬೆಟ್ಟ ಹತಕ್ ಹೋಗಿದ್ದೆ ಮೊನ್ನೆ ತುಂಬಾ ಚ ಚೆನ್ನಾಗಿತ್ತು ಬಿಟ್ಟ ಹತ್ತೋದಿಕ್ಕೆ ಳ್ಳೆ ಹ್ಮ ರಂಡ್ಸಲು ಸ್ನೇಹಿತ ಜೊತೆ ಹೋಗಿದ್ದಿದ್ದು
ಹೌದಾ
ಹ್ಮ ಹ್ಮ್ ಹಾ ಎಲ್ಲ ನೋಡ್ಕೊಂಡು ಹತ್ಕೊಂಡು ಪ ದಲ್ಲೇ ತಿಂಡಿ ತಿಂಡಿ ಸ ತಗೊಂಡು ತಿನ್ಕೊಂಡು
ಹೌದಾ
ಮಾತಾಡ್ಕೊಂಡು ನಕ್ಕೊಂಡು
ತುಂಬಾ ಚೆನ್ನಾಗಿರುತ್ತೆ ಅಲ್ವಾ ಹಂಗೆ
ಮುಂಗಾ ಅದು ನಿಜಾ ತುಂಬಾ ಚನ್
ಅಂದ್ರೆ ಸ್ನೇಹಿತರ ಜೊತೆ ಹೋದ್ರೆ ಸಮಯ ಹೆಂಗೆ ಕಳೀತಿದೆ ಅನ್ನೋದೇ ತಿಳಿಯೋದಿಲ್ಲ
ಹೌದು ಸ್ನೇಹಿತರುತನೆ ಇತವೆ ಗೊತ್ತೇ ಆಗ ದು್ರ
ಹಾ ಹೌದು ಅಂದ್ರೆ ಸ್ನೇಹಿತರ ಜೊತೆ ಎಲ್ಲಾ ಹೋಗ್ತಿರ್ಬೇಕಾದ್ರೆ ಹೆಂಗೆ ಸಮಯ ಕಳ ಕಳೀತಿದ್ದೀವಿ ಅನ್ನೋದೆಲ್ಲ ತಿಳಿಯೋದೇ ಇಲ್ಲ ತುಂಬಾ ಚೆನ್ನಾಗಿ ತ್ತ ಅಂದ್ರೆ ಅವರು ಒಂದು ಹೇಳ್ತಿರ್ತಾರೆ ನಾವು ಒಂದು ಹೇಳಿರ್ತೀವಿ ಮತ್ತೆ ಅದು ಪರಿಸರ ನೋಡದ ಕು ತುಂಬಾ ಚನ್ನಾಗಿ ಚೆನ್ನಾಗಿರುತ್ತೆ ಅಲ್ವಾ
ಹ್ಮ್ ಹೌದು ತುಂಬಾನೇ ಚೆನ್ನಾಗಿರುತ್ತೆ
ಹೌದು ಮತ್ತೆ ನಿಮ್ಮ ನಿಮ್ಮ ಕಾಲೇಜೆಲ್ಲ ಹೆಂಗ್ ನೆಡೀತಿದೆ
ಎಲ್ಲ ಚೆನ್ನಾಗಿ ನಡೀತಾ ಇದೇ ನಿಮ್ದು
ನಮ್ದು ಚೆನ್ನಾಗ್ ನಡೀತಿದೆ ನಿನ್ ಶಿಕ್ಷಕರೆ ಎಲ್ಲ ತುಂಬಾ ಚೆನ್ನಾಗ್ ಪಾಠ ಮಾಡ್ತಾರೆ ತರಾ
ಹಾ ಹೌದು ನಮ್ ಶಿಕ್ಷಕರು ತುಂಬಾನೇ ಚೆನ್ನಾಗ ಪಾಠ ಮಾಡ್ತಾರೆ
ಹೌದಾ ನಿ ಹೌದಾ ಮತ್ತೆ ನಿಮ್ ಶಿಕ್ಷಕ ಅವ್ರ ಬಗ್ಗೆ ಹೇಳಿ
ಹ ತುಂಬಾ ಜನ ಶಿಕ್ಷಕರಿದ್ದಾರೆ ಪ್ರತಿಯೊಬ್ಬರುೂ ಇಷ್ಟಾನೆ ಯಾ ಇಷ್ಟ ಇಲ್ಲ ಅಂತ ಹೇಳೋದಿಕ್ ಆಗದಿಲ್ಲ
ಹೌದು ಎಂದ್ರೆ ಶಿಕ್ಷಕರು ಹೌದು ತ್ತು
ಹ್ಮ ಮ ನಾ ಚೆನ್ನಾಗೆ ಎಲ್ಲಾ ಇವಾಗೆಲ್ಲಾ ಶಿಕ್ಷರೊಡನೆ ಚೆನ್ನಾಗ್ ಮಾತಾಡ್ತಿದವಿ ಅವರು ನಮ್ಗೆ ಏನನ್ನೋ ಡೌಟ್ಸ್ ಇದ್ರೆ ಹಂಗೆ ಅಷ್ಟೇ ನೀಟಾಗಿ ಹೇಳ್ಕೊಡ್ತರೆ
ಹ ಹೌದು
ತುಂಬಾ ಚೆನ್ನಾಗಿತ್ತು ಆ ದಿನ
ಹೌದು ಮತ್ತ ಮತ್ತೇ ಇನೇನ್ ಏನ್ ಮಾಡ್ತಿದ್ದೀರಾ
ಸೊ ನಿನ್ನೆ ಇದೀ ನೀ ನೀ ಏನ್ ಮಾಡ್ತಾ ಇದ್ದೀರಾ
ಹಾ ನಾವೂ ಅಷ್ಟೆ ಅಲ್ಲೆಲ್ಲಾ ಮುಗಸ್ಕೊಂಡು ಕೆ ಅದೆಲ್ಲ ನೋಡ್ಕೊಂಡ್ ಬರ್ತ ಇದ್ವಿ ಅಲ್ಲೇ ಒಂದ್ ಊರ ಹತ್ರ ಜಾತ್ರೆ ಎಲ್ಲಾ ಮಾಡ್ತಿದ್ರು ಅಲ್ಲೆಲ್ಲಾ ಹೋಗಿ ಕಬ್ಬಿನ ಹಾಲು ಜಾತ್ರೆ ಅಂದ್ರೆ ಕಬ್ಬಿಿನಾಳ ಈ ಕಳೆ ಪುರಿ ಎಲ್ಲಾ ಜಾಸ್ತಿ ಅಲ್ವಾ ಹಾ ಕಲ್ಲೆ ಪೂರಿ ಕಬ್ ಬ್ಬಿನಾಳು ಎಲ್ಲಾ ತಿಂದು ಬರ್ತಿದ್ವಿ ತುಂಬಾ ಚೆನ್ನಾಗಿ ಅಂದ್ರೆ ಅಲ್ಲೆಲ್ಲ ತುಂಬಾ ಚೆನ್ನಾಗಿ ಇತ್ತು ಏನ್ ಯಾಕಂದ್ರೆ ಎಲ್ಲಾರೂ ಅಲ್ಲಲ್ಲೇ ಬೆಳೆದಿರೋರು ಇ ರೈತರು ಎಲ್ಲ ನಮ್ ರೈತರದ ಎಲ್ಲ ಅವರು ಏನೇನ್ ಬೆಳೆದಿರ್ತಾರೆ ಅದನ್ನೆಲ್ಲ ಮಾರ್ತಿದ್ರು ಮಾವಿನಣ್ಣು ಎಲ್ಲಾ ತುಂಬಾ ಚೆನ್ನಾಗಿತ್ತು ಮಾ ಅಂದ್ರೆ ಮಾ ಇವಾಗ ಬೇಸಿಗೆ ಕಾಲದಲ್ಲೆಲ್ಲ ಮಾವಿನನ್ನು ಜಾಸ್ತಿ ಅಲ್ವಾ ಅಲ್ಲಿ ಒಂದು ಮಾವಿನ ಅನ್ನು ತುಂಬಾ ಸಿಹಿಯಾಗಿತ್ತು
ಹೌದಾ ಹ
ಹ ಅಂದ್ರೆ ಮಾರ್ತಿದ್ರು ಅಲ್ಲೇ ತುಂಬಾ ಚೆನ್ನಾಗಿ ಎಲ್ಲಾರು ಅ ನಾವ್ ನಮ್ ಫ್ರೆಂಡ್ಸ್ ಎಲ್ಲ ಹೇಳ ನಮ್ಮ ಸ್ನೇಹಿತರೆಲ್ಲಾ ಹೇಳ್ತಿದ್ರು ತುಂಬಾ ಚೆನ್ನಾಗಿದಾವೆ ತಗೊಳ್ರಿ ಅಂತ ಮೊದ್ಲೆ ಅವ್ರು ತಿಂದಿದ್ರಂತೆ ನ ಹಂಗ ಹೇಳಿದ್ರು ನಾವು ತಿನ್ವಿ ತುಂಬಾ ಚೆನ್ನಾಗಿತ್ತು ಅದೆಲ್ಲ ತಿನ್ಕೊಂಡು ಬಂದ್ವಿ ಮತ್ತೆ ಮೆ ಮನೆಗೆ
ಹೌದಾ
ಹಾ ಹೌದು
ಹ್ಮ ಹ್ಮ ಹ್ಮ ಏನಿಲ್ಲ ಹೊಸ ವಿಷಯ ಹೇಳ್ಬೇಕ ನೀ
ಆ ಸರಿ ಇಲ್ಲ
ಬಸ್
ಹ್ಮ್ ಎ